ಹಲೋ. ಹಾ ಏನ್ ಮಾಡ್ತಿದ ಒಬ್ರು. ನೀವು ಹಾ ಏನಿಲ್ಲ ಇವಾಗ ಜಸ್ಟ್ ವಾಲಿಬಾಲ್ ಆಡ್ ಬಂದ್ವಿ.
ಹಾಬ್ರ ಹಲೋ ಹಾ ಹ ಬೋಗಿದ್ದಿ ಇವಾಗ ಜಸ್ಟ್ ಹಾ ಹೋಗಿದ್ವಿ ಬ್ರೋ
ಏನು ನಿಮ್ಮ ನಿಮ್ಮೂಊರಿಂದ ಏನ್ ಟೀಮ್ ಹೋಗಿತ್ತ
ಎಲ್ಲ ಬರು ಇಲ್ಲಿ ಹಾಸ್ಟಲ್ ನೋಡ್ರ ಬರು
ಹಾ ಹಾ ಆಸ್ಲಿಂದಾನ ನಮ್ದು ಇಲ್ಲೇ ಇದು ನಮಬರ್ರಿಗೆ
ಹಾಬ್ರೋ
ಕಲಬುರಗಿ ಕಲ್ಬುರಗ
ಹೌದಾ ಅವರು ಹ್ಮ್ ನೀವೇನ್ ಸ್ಟಡಿ ಮಾಡ್ತರ
ಬ್ರೋ ನಾವ್ ಬಂದ್ಬಿಟ್ಟು ಡಿಗ್ರಿ ಮಾಡತ ಇರೋದು ಡಿಗ್ರಿ ಒಫ್ ಮೊನ್ನೆ ಪಫೋರ್ತ್ ಹಬ್ರು
ಕಾಫಿ ಟಿ ಆಯತ
ಟೀ ಇನ್ನುೂ ಇಲ್ಲ ನಿಮ್ದು
ನಾವು ಇವಾಗ ಜಸ್ಟ್ ಕೊಡುದು
ಹೌದಾ ಹ್ಮ್ ಹ್ಮ್
ಹಾಂ ಅವೌ
ಮತ್ತೆ
ಮತ್ತೆ ಟೂರ್ಗ ಏನಾದ್ ಟೂರು ಪ್ಲಾನ್ ಮಾಡಿದೀರಾಬ್ರು
ಊರ್ ಬಂದ್ಬಿಟ್ಟು ನಮ್ ಫ್ರೆಂಡ್ಸ್ ಎಲ್ಲ ಊರ್ಗ್ ಹೋಗಾರೆ
ಹಾ ಬ್ರೋ
ಇವಾಗ ನಮ್ಮ್ ಫ್ರೆಂಡ್ಸ್ ಎಲ್ಲ ಊರಿಗೆ ಹೋಗಿರಿ
ಊರಿಗೆ ಹೋಗಿದ್ದಾರೆ
ಇವಾಗ ಮಳೆ ಟೈಮ್ ಅಲ್ವಾ
ಇವಾಗ ಹೋಗ್ಬೇಕ ಬಹ ಅಂದ್ರೆ ಮನ್ಸೂನ್ ಇರುತ್ತಲ್ವಾ ವೆದರ್ ಚೆನ್ನಾಗಿರುತ್ತೆ
ಎದಾರ್ ಚೆನ್ನಾಗಿರುತ್ತೆ ಬಟ್ ಮನಲಿ ನಮ್ಮನ್ ಕಳಸ್ತಾರೆ ಬಟ್ ಅವ ಕಳುಸ್ತಾ ಇಲ್ಲ
ಹ ಹಾ
ಹ್ಮ್ ಏನ್ ಗೊತ್ತಾ ಹುಷಾರರೆಲ್ಲ ಹುಷಾರರೆಲ್ಲಾ ನೆಗಡಿ ಆಗುತ್ತೆ ಹಂಗ ಹಿಂಗ ಅಂತೇಳಿ ಮನೇಲಿ ಏನೋ ಒಂದ್ ರೀಜನ್ ಅದವ್ರೆ ಈ ನಮ್ ನಮ್ಮ್ ಹುಡುಗರು ಬರ್ತಾನೆಲ್ಲ ಯಾವ್ದಾದ್ರು ಒಂದು ಸುಳ್ಳ್ಯ ಹೇಳೆ ತಸ್ಕೊಂತವ್ರೆ
ಏನಾದ್ರರು
ಹ್ಮ್ ಏನಾದ್ರು ರೀಸನ್ಲ್ಲಿ ಕೆಲ್ಸ ಮಾಡ್ತವೆ
ಹಂಗಗೆ ಬ್ರೋ ಫ್ರೆಂಡ್ಸ್ ಅಂದ್ರೆ ಕ್ಯಾನ್ಸಲ್ ಮಾಡೋರು ಇರ್ತಾರೆ ಪ್ಲಾನ್ ಮಾಡೋರು ಇರ್ತಾರೆ
ಹಾ ಏನ್ ಗೊತ್ತಾ ಸ್ಟಾರ್ ಅಲ್ಲಿ ಅವರೇ ಪ್ಲಾನ್ ಮಾಡಿರೋದು ಹೋಗೋಣ ಎಲ್ಲರೂ ಎಲ್ಲಾದ್ರೂ ಹೋಗೋಣ ಮಳೆ ಸ್ಟಾರ್ಟ್ ಆಗುತ್ತೆ ಹಂಗೆ ಹಂಗೆ ಅಂತೇಳಿ ಹ ಇವಾಗ ನೋಡ ಅವ್ರ ಅವರೇ ಕ್ಯಾನ್ಸಲ್ ಮಾಡ್ತವ್ರ
ಅವ್ರೇ ಕ್ಯಾನ್ಸಲ್ ಮಾಡ್ತವ್ರ
ಹಾ
ನಾವವು ಹೋಗಿದೀ ಬ್ರೋ ಅಂದ್ರೆ ನಾವ್ ಹೆಂಗ್ ಗೊತ್ತಾ ಫಸ್ಟ್ ಈ ಲೆಸನ್ ಜಾಗ ಬಿಡ್ತೀವಿ ನಾವು ಆಮೇಲೆ ದುಡ್ಡು ಅದೆಲ್ಲಫ ಆಮೇಲೆೋಗಿ ಅಲ್ಲಿ ಸೆಟಲ್ ಮಾಡೋದುಹೆಂಗಾದ್ರು ಹ ಫಸ್ಟ್ ಅಂದ್ರೆ ಯಾರ್ ಕ್ಯಾನ್ಸಲ್ ಮಾಡೋದು ಆಗಲ್ಲವಾಗ ಅಲ್ಲಿ ಅಲ್ಲಿಗೆ ಹೋದ್ಮೇಲೆ ಹಾ ಫಸ್ಟ್ ನಾವ ಹೋಗಿದ್ದು ಗೋವಾ ಆ ಕಡೆ ಹೋಗಿದ್ವಿ ಹ ಬ್ರು
ಯಾವ ಕಡೆ ಬ್ರೋ
ಅ ಗೋವಾ ಗೋವಾ ಹೋಗಿದೀವಿ ಬ್ರು
ಯಾವ ಕಡೆ ಹೋಗಿದ್ರಿ
ಅಂದ್ರೆ ಇಬ್ರ ಹತ್ರ ದುಡ್ ಇರ್ಲಿಲ್ಲ ಗೋವಾ ಗೋವಾ ಬ್ರು ಗೋವಾ ಹ್ಮ ಇಬ್ರತ್ರ ದುಡ್ಡರ್ಲಿಲ್ಲ ಹ ಅಲ್ಲಿ ಹೋಗಿ ಅಡ್ಜಸ್ ಮಾಡಿದಿವ್ ಬ್ರು ಅಂದ್ರೆ ಅವ್ರು ಹಾಕಿಸ್ಕೊಂಡ್ರು ಅಲ್ಲಿ ಹೋದ್ಮೇಲೆ ಯಾರಾದ್ರು ಹಾಕೆ ಹಾಕ್ತಾರ ಅವಾಗ ಅನಿಂಟೆಲಿಜಬಲ್
ಹ ಫ್ರೆಂಡ್ಸ್ ಸರ್ಕಲಲಾದ್ರು ಆದ್ರೂ ಕೇಳಿದ್ರೆ ಇವಾಗ ಟೂರ್ ಬಂದಿದ್ವಿ ಫ್ರೆಂಡ್ಸ್ ಹತ್ರ ಅಂತಂದ್ರೆ ಆಗ್ತಾರೆ ಯಾರಾದ್ರು
ಹ ಆಕ್ತರ ಬ್ರು ಅವ ಅದಿಕ್ಕೆ ಫಸ್ಟ್ ಇಲ್ಲಿಂದ ಜಾಗ ಬಿಡ್ಬೇಕ ಅಂದ್ರೆ
ಹಾ ಇವಾಗ ನಮ್ ಫ್ರೆಂಡ್ಸ್ ಅವ್ರೆ
ಹಾ
ನಮ ಫ್ರೆಂಡ್ಸ್ ಅವ್ರೆ ಇಲ್ಲೇನೆ ಕ್ಯಾನ್ಸಲ್ ಮಾಡ್ತವ್ರೆ ಹೋಗೋಣ ನಾಳೆ ಹೋಗೋಣಂದ್ರೆ ಏ ನಾಳೆ ಬೇಡ
ಅದೇಬ್ರು ಇಲ್ಲಿ ಇರ್ಲೇ ಬಾರ್ದು ಇಲ್ಲಿಂದ ಜಾಗ ಬಿಟ್ರೆ ಮುಂದ ಪ್ಲಾನ್ ಸಕ್ಸಸ್ ಆಗುತ್ತೆ ಇಲ್ಲಾಂದ್ರೆ ಕ್ಯಾನ್ಸಲ್ ಮಾಡೋರು ತುಂಬಾ ಜನ ಇರ್ತಾರೆ
ಹೌದೌದು ಹೇಳ ಮತ್ತೆ ಗೋವ ಇಂದ ಮತ್ತೆಲ್ಲಿ ಹೋದ್ರಿ ನೀವು
ಹ ಗೋವಾ ಮತ್ ತ್ತ ಈ ಕಡೆ ಎಲ್ಲಾ ತಿರುಗಾಡಿದಿವ್ ಬ್ರು ಅಂದ್ರೆ ಹುಬ್ಳಿ ಮೈಸೂರು
ಹ ಹಾ ಹುಬ್ಬಳ್ಳಲ್ಲಿ ಹುಬ್ಳಲ್ಲಿ ಹುಬ್ಳ್ಳಲ್ಲೇ ಹೋಗ
ಹುಬ್ಳ್ಳಿಲ್ಲಿ ಅಂದ್ರೆ ಸ್ಧಾರೋಡ್ ಮಟ್ಟ
ಹಾ ಹಾ ಸ್ಧಾ ರೋಡ ಮಾಡ
ಹ ಹಂಗೆ ಅಲ್ಲಿ ಮಾಲ್ಗಳೆಲ್ಲಾ ಇದಾವಲ್ಲ ಅಲ್ಲೆಲ್ಲಾ ತಿರುಗಾಡಿ ನಿಮ್ ಗುಲ್ಬರ್ಗನು ಬಂದಿದ್ವಿ ನಾವು ಆರ್ಚಿಡ್ ಮಾಲ್
ಹಾ ಹಾ ಗೊತ್ತು ಗೊತ್ ಹೇಳಿ
ಹ ಅಲ್ಲಲ್ಲಾ ಬಂದಿದ್ವಿ
ಬ್ರು ಈ ಕಡೆ ಗುಲ್ಬರ್ಗ ಮತ್ ಮತ್ತೆ ಹುಬ್ಬಳಿ ಬಿಟ್ಟು ಆ ಕಡೆ ಹೋಬೇಕ್ ತಾನೆ ಧಾರವಾಡ ಬಂಟಿ
ಆ ದಾಂಡೇಲಿ ಅಂತ್ರು ಹೋಗಿಲ್ಲ ಬ್ರು ಯಾಕಂದ್ರೆ ದಾಂಡಿಯಲಿ ಇಬ್ರು ಕ್ಯಾನ್ಸಲ್ ಮಾಡಿದ್ರು ಬೇಡ ಅಂತ ಅದಕ್ಕೆ
ಹೆಂಗೆ ಬ್ರೋ ಅಷ್ಟು ಅಷ್ಟು ದೂರ್ ಹೋಗಿದ್ರಾ ಬಟ್ ದಾಂಡೆಲೆ ಎಲ್ಲ
ಇಲ್ಲ ಅಲ್ಲಿ ಹೋದ್ಮೇಲೆ ಕ್ಯಾನ್ಸಲ್ ಮಾಡಿದ ಬರು ಅಂದ್ರೆ ಟೈಮ್ ನ ಆಗಿತ್ ಬ್ರ ಅವಾಗ ಗೋದಲ್ಲೇ ಎರಡು ದಿನ ಕಳದ್ ಬಿಟ್ಟಿದ್ವಿ ಅಂದ್ರೆ ಫ್ರೆಂಡ್ಸ್ ಎಲ್ಲಾ ಆ್ಯಾಪಿ ಇಟ್ಟದೆಲ್ಲಾ ಮಾಡಿ ಸುಸ್ತಾಗಿದ್ರು ಎಲ್ಲ
ಹ ಫುಲ್ ಫುಲ್ ಎಂಜಾಯ್
ು ಎಂ್ ಅಂದ್ರೆ ಅಲ್ಲಿ ಸ್ಕ್
ಹ ಗೋ ಹ ಗೋವಲ್ಲಿ ಎಲ್ಲ ರ್ಡ್ ಕ್ಲಾಸ್
ಈ ಎಲ್ಲಾ ಕಡೆದ ಕ್ಲಾಸ್ ಮಕ್ಳು ಇರ ಮತ್ತೆ ಮ ಮ ಈ ಕಡೆ ಮಂತ್ರಾಲಯ ಅಂತರು ಲೆಕ್ಕನೇ ಅಲ್ಲ ಅವ್ರು ಹೋಗಿದ್ದು
ಮಂತತ್ರಾಲಯ ದೇವಸ್ಥಾನ ರಾಯಲ್
ಹ ಹಾ ರಾಯರದ್ದು ಹಾ ಅದ ಒಂಂತರ ಲೆಕ್ಕನ ಎಲ್ಲ
ಹಬ್ರ ಇಕಡೆ ರಾಯಚೂರು ಕಡೆ ಹ ರಾಯಚೂರ್ ಕಡೆ ಅಂದ್ರೆ ಫುಲ್ ಫೇಮಸ್ಸು ರಾಯಾರ ದೇವಸ್ಥಾನ
ಹ ಅಲ್ಲಸ ಫಾರಟಿ ಕಿಲೋಮೀಟರ್ ಅಷ್ಟೇ ಇಬ್ರು
ಹಾ ಏನ್ ಗತ್ತಾ ನಾವು ಆ ಕಡೆ ಜಾಸ್ತಿ ಅಂದ್ರೆ ಹ ನಾನು ಒಂದ್ ಎರಡು ಮೂರು ವರ್ಷ ಬೆಂಗಳೂರಲ್ಲ ಇದಿದ್ದೆ
ಹಾ
ಬ್ರೋ
ಹಲೋ ಹಾ ಹೇಳಿದ್ರು ಬ್ರೋಕೇಳ್ತಿದಿ
ಕೆೇಳಸ ಇದೆಯಾ
ಹಲೋ
ಕೇಳತಿದೆಬ್ರು
ಹಾ ಕೇಳಸ್ತಿದೆ ಬ್ರೋ ಹೇಳಿ
ನಾನು ಮೊನ್ನೆ ಒಂದ ಎರಡು ಮೂರು ಮೂರು ತಿಂಗಳು ಮೊನ್ನೆ ಬೆಂಗಗಳೂರಲ್ಲಿದ್ದೆ ಹ
ಬೆಂಗಗಳೂರಲ್ಲಿ ಇರ್ಬೇಕಾದ್ರೆ ನ ಕಂಪ್ನಿಯಲ್ಲಿ ಕೆಲ್ಸ ಮಾಡ್ತೇನೆ
ಅಲ್ಲೆಲ್ಲಾ ನಮ್ ವರ್ಕರ್ಸ್ ಎಲ್ಲಾ ನೋಡುದು ಅ್ರ ಯಾವಾಗ ನೋಡಿದ್ರು ಇದು ಧರ್ಮಸ್ಥಳಕ್ಕೆ ಇ ಯಾವ್ದೋ ಮಂತ್ರಾಲಯಕ್ಕೆ ಹೋಗುವ ಮಂತ್ರಾಲಯಕ್ಕೆ ಹೋಗ್ಬರಣ ಅಂತ ಹೇಳಿದ್ರು ಮಂತ್ರಾಲಯಣ ಅಂತ ಹೇಳೋರು
ಎಲ್ಲಾ ಕಡೆ ಫೇಮಸ್ ಆಗಿದೆ ಬರೋ ಅದು ಮಂತ್ರಾಲಯ
ಹ್ಮ
ಹ ಹ ಅಯ್ಯ ಬ್ರ ಬೇರೆ ಕಡೆಯಿಂದಾನೂ ಬರ್ತಾರೆ ಎಲ್ಲಾ ಕಡೆಯಿಂದ ಫುಲ್ ಫೇಮಸ್ ಅದು
ಹ ಏನ್ ಗೊತ್ತಾ ಇಲ್ಲ ಇದ್ಕಂದು ನಾವ್ ಹೋಗಿಲ್ಲ
ನಾ್ ಹೋಗಿಲ್ಲ ಹ
ನಾ ಒಂದ್ಸಲ ನಮ್ಗೆ ಇಲ್ಲಿ ಫುಲ್ ಹತ್ರಾನೇ ಬಟ್ ಒಂದ್ಸಲಾನ ಹೋಗಕ್ ಆಗಿಲ್ಲ ಅಲ್ಲಿಗೆ
ಆವ್ರ
ನಮ್ಗೆ ಇಲ್ಲಿ ಫುಲ್ ಹತ್ರ
ಹಾ ಇಲ್ಲಿಂದ ಅಂದ್ರೆ ನೀವು ಹ ಬರ ಅಂದ್ರೆ ಅದು ಹೆಂಗಿದೆ ಗೊತ್ತಾ ಕಾನ್ಸೆಪ್ಟ್ ಒಬ್ರೊಬ್ರು ಹೆಂಗ್ ಹೇಳ್ತಾರ ಗೊತ್ತಾ ನಾವಾಗೆ ಹೋಗ್ಬೇಕಂದ್ರೆ ಕರ್ಕೊಲ್ಂತ ರಾಯರು ಅವ್ರಾಗೆ ಅವರಾಗೆಕರ್ಸ್ಕೋಬೇಕಂತೆ ಅ ಅದೊಂದ ಹೇಳ್ತ ಹ ಹಡುಗಿರ ಅಂತ್ ಇವಾಗ ತುಂಬಾ ರಾಯರಿದ್ದಾರೆ ರಾಯರಿದ್ದಾರೆ ಅಂತ ಕೊಡ್ತಾರೆ ಬಯ್ಯೋ ಹಾಗೆ
ಹೌದ ನಮ್ಗೆನ್ ನಾವ್ ಹೆಂಗ್ ಗೊತ್ತಾ ನಾವು ಜೈ ಶ್ರೀರಾಮ್ಯ ಅಂಜಿನಯ ಅಂತ ಹೇಳಿ ನಾ
ಹಾ
ಹುಡುಗಿರೆ ಎಲ್ಲರೂ ರಾಯರ್ದಾರೆ ಅಲ್ ಯಾವ್ದೋ ಆ ಯಂಗ್ರಟನ್ ದೀಪಲ್ಕ್ ಏನ್ ಅಂದೆ ಅಂದೆ ಏನು
ಹಂಗೆ ಅಂದ ಏನಾದ್ರು ಹಾಕೋತಾರ ಅವ್ರ
ನಮ್ದಂಗೆನ ಇಲ್ಲಪಾ ಹುಡಗೂರು ಅಂದ್ರ ತುಡಪ್ತಿ
ಆ ಅಷ್ಟ್ ಸಿಂಪಲ್ ಆಗಿ ಇಡ್ತಾರ ಬ್ರೋ ವಾಯ್ಸ ಸಿಂಗಲ್ ಬಾಯ್ ಹ್ಮ
ಮತ್ತೆ ಬ್ರೋ ಟೀ ಟೀ ಏನಾದರು ಆಯ್ತಾ
ಆಯ್ತಾ ಹಾ ಆಗೆದ ಬ್ರೋ ಆಗಿಲ್ಲಾ ಮತ್ತೆ ಸ್ಪೋರ್ಟ್ಸ್ ಗಿಟ್ಸ್ ಏನು ಆಡಲ್ವ ನೀವು. ಕ್ರಿಕೆಟ್ ಹಾ ಹಾ.
ಹಾ ನೀವು ಎಲ್ಲಿ ಇರೋದು ಹೇಳಿ ಸುರ್ಪುರಲ್ಲಿ ಇರೋದು ನೀವು?
ಹಾ ಅದ ಮಾರುತಿ ಗೊತ್ತಲ್ವಾ?
ಹಾ ಮಾರತಿ ಗೊತ್ತೇಳಿ ಅವನು ಅವನು ನಮ್ಮೂರನೇ. ಹಾ ಗೊತ್ತು ಗೊತ್ತು.
ಹಾ. ಆ ಭೂವನ್ ಅಂತನು ಗೊತ್ತಾ?
ಭುವನ್ ಮತ್ತೆ ಅವ ಬರತು ಬಿಪಿನ
ತ್ತೀನು ಮತ್ತೆ ರಾಮನಗೌಡ
ಹಾ ರಾಮನಗೌಡ ಗೊತ್ತೇಳಿ ಮೊನ್ನೆ ಒಂದ್ಸಲ ಮೊನ್ನೆ ಪಾರ್ಟಿ ಮಾಡಿದ್ವಿ ಎಲ್ಲ
ಹಾ ಹೇಳಿದ್ರ ಬ್ರೋ.
ಹಾ ಮನ್ನೆ ಪಾರ್ಟಿ ಮಾಡಿದೇವ ಇಲ್ಲಿ ಈ ಕಡೆ ನಮ್ಮ ಈ ಕಡೆ ಕೋರ್ಟ್ ಹತ್ತಿರ ಇದೇ ನೋಡು ಹಾಸ್ಟೆಲ್
ಹಾಸ್ಟೆಲು ಹ್ಮ್ ಬ್ರೋ.
ಮೊನ್ನೆ ಪಾರ್ಟಿ
ಬರ್ಡೆ ಯಾರ್ದಿತ್ತು ಮೊನ್ನೆ ಬರ್ಡೆ
ಬರ್ಡೆ ಅಂತ ಏನಿಲ್ಲ ಬ್ರೋ ಹಂಗೆ ಸುಮ್ನೆ ಮೊನ್ನೆ ಏನೋ ಚಿಕನ್ ಪಾರ್ಟಿ ಮಾಡಬೇಕ ಅನಿಸ್ತು ಮಾಡಿದ್ವಿ.
ಅದೇ ಬ್ರೋ ಅದ್ರಕಿನ್ನ ಮುಂಚೆ ಪಟಾಕಿ ಹೊಡ್ದಿದ್ರಿ ನೋಡ್.
ಹಾ ಅದಾ ನಮ್ ರೊಮೆಂಟ್ ದೇವಣ ಅಂತಿ ದೇವಣನ್ ಬರ್ತಡೆ ಇತ್ತು.
ಹ ಅವ್ರು ಇವತ್ತ್ ಊರಿಗೆ ಹೋಗಿದಾರಲ್ವಾ?
ಹಾ ಊರಿಗೆ ಹೋಗಿದಾರ ಬ್ರೋ ಇವತ್ತ್ ಹೋದ್ರು ಎಷ್ಟ ಮೂರು ಮೂರವರೆ ಬಸ್ಗೆ ಹೋದ್ರು ಮಾಡಿದ್ರ? ಎಲ್ಲ ಹೋಗಿ ಹೋಗಿ ಮುಟ್ಟವ್ರೇ ತೊಗೊಳ್ಳಿ.
ಹಾ ಬ್ರೋ.
ನಮ್ದು ಇಲ್ಲೇ ಲೋಕಲ್ ಬ್ರೋ ನಾವ್ ಇಲ್ಲೇ ಇರೋದು ಅಂದ್ರೆ ನಮ್ಮ ಮನೆಯವರು ಇಲ್ಲೇ ಇರ್ತಾರೆ ಸುರ್ಪುರ ಅಲ್ಲಿ.
ಹ್ಮ ಹಾ. ಹಂಗಾಗಿ ಬಿಟ್ಟು ಫುಲ್ ಲೋಕಲ್ಲಾ
ಹಾ ಇಲ್ವಾ ಇಲ್ಲಿ ಬಿಚ್ಚತಿರಿ ಇಲ್ವಾ?
ಹಾ ಹಾ ಗೊತ್ತು ಗೊತ್ತು.
ಹಾ ಅಲ್ಲೇ ಅಲ್ಲೇ ಬ್ರೋ ಇದು.
ಹೌದಾ
ಹಾ
ಹ್ಮ್ ಹ್ಮ್
ಸರಿ ತಗೊಬರು ಮತ್ತೆ ಮಾಡ್ತನಿ ಬರು ನಿಮ್ದು ಏನೊ ಮುಗ್ದಿಲ್ವಾ
ಹ ಬ್ರೋ
ಆ ಮೇಲೆ ಮಾಡ್ತ
ಮಾಡಿ ಮಾಡಿ ಮತ್ತೆ ತಿರ್ಗಾ ಮಾಡಿ ತಿರ್ಗಾ ಮಾಡಿ